ಹಲೋ ಆ
ಏನ್ ಮಾಡಕ್ಕತ್ತಿ
ಏನಿಲ್ಲ ನೋಡಪ್ಪ ಮಗ ಹೇಳುನೀನೆ ಮತ್ತೆ ಏನ್ ನಡೆದ ಆರಾಮ್ ಯಾಕ ಎರಡು ದಿವಸ ಪತ್ತೇನಿಲ್ಲ
ಹಚ್ಚಿಲ್ ನಿನ್ನೆ ಹಚ್ಚಿದ್ರು
ನಿನ್ನೆ ಹಚ್ಚಿದ್ದಿ ಏ ಹೌದು ಮಿಟಿಂಗ್‌ದಾಗ ಇದ್ದೆ ಫಂಕ್ಷನ್ ಮೀಟಿಂಗ್ ಇತ್ತು ಗೊಬ್ಬರ ಬಂದಾಗ
ಹು ಹು ಹೂ ಹೂ ಹೂ ಹಬ ಬ ಹಬ್ಬ ದೊಡ್ಡ ಮೀಟಿಂಗ್ ಮಾಡಕತೆಪ್ಪ ನೀನು ತ್ರನೆನನ
ಹ ಬ ಬೀರ್ ಗೀರು ಎಲ್ಲ ಹಿದ್ರ ನಾವು ಕೂಡೆಲ್ಲ ಬಿಡಲ್ಲ ಕುಡೆದು ಗಿಡೆದು ಎಲ್ಲ ತಂದಿದ್ರು ಹ್ ಆಶ್ರಮ ಉಂಡ ಊಟ ಉಂಡ ಅದು ಇದು ಅದುಯಾವದು ತಂದ್ ಜ್ಯೂಸ್ ಕುಡುದು ಒಂದು ಸೇಮ್ ಜ್ಯೂಸ್ ಇದ್ದಂಗೆಹಾದ ಅದರೊಳಗ ಈಗ ಹೊಸವ ಬಂದವಲ ಈಗ ಸೇಮ್ ಕಾಜಿನ್ ಬಾಟ್ಲಿ ಈಗಾ ವೈಟ್ ಕಾಜಿನ್ ಬಾಟ್ಲ್ಯಗ ಜ್ಯೂಸ್ ಇರುತ ಇದ್ದಂಗ ಇರುತ್ತದ ಎಲ್ಲಾ ಮ ಎಲ್ಲೋ ಮತ್ತ ಇನ್ನೊಂದ್ ರೆಡ್ ಅದ್ರೊಳಗ
ಮೂಮೆಂಟ್ ಆ
ಹ್ ಮ್ಯಾಜಿಕ್ ಮೂಮೆಂಟ್ ಮ್ಯಾಜಿ ಏನ ಅಂತಲ್ಲ ಮ್ಯಾಜಿಕ್ ಅಂದ್ರ ರ ಒಂದ ಪರ್ ಮಿಕ್ಸ್ ಇರ್ತ ರ ಬರೀ ಒಂದೇ ಪರ್ಸನ್ ಅಲ್ಲಿ ಮುಕ್ಸುತ್ತ ಯ ಗುಡಪ್ಪ ಮತ್ತೆ ಚ ಯಾರನ್ನ ನೋಡಿ ಏನ ಅಂದಾರ ಬಿಟ್ಟ ಬಿಟ್ಟಿವ ತಮ ಟಮಪ್ಸ್ ಕೂಡ ಬಂದಿವವಿ ಒಗಡೆ ಏನ ಆಗಲ್ಲ ಮತ್ತ ಕುಡಿಯೋದ ಅ ಒಂದ ಸ್ವಲ್ಪ ಮುಕ್ಸದ ನಾವ್ ನಮ್ಮ್ ಅಂಗಡಿಯ ಲ್ಲ ಅಲ್ಲಿ ಸಣ್ಣ ಹುಡುಗ ನ್ ಕುಡುದ್ರಂಗ ಅದನ್ನು ಕರಿದ ಹಾ ಅದಕ್ಕೆ ಸಮಯ ಆಯಕ ಬಂದ್ ಬಿಟ್ಟು ಸಂಬ ಟಫಾ ಕೂಡ ನಜು ಕಸಪದು ರತ್ ಡ ಬಂದಬೇಕ ನೀವ ಮಕ್ಕಾ ಬಿಡ ಬಿಡ ಬಿಟ್ಟ ಹ್ಮ ಅದೇ ಏನ್ಡುದು ಮಳೆ ಆ್ಯದಂತ ಮಹಾರ ಮಳೆಗಾದಂತ ಹ ಮನ ಅದೆ ಎಲ್ಲಾ ಕಡೆ ಆಗ್ಲಕ್ಕದ ಇಲ್ಲಿ ಇಲ್ಲಿ ಎರಡ್ ದಿವ್ಸ ಬರೀ ಮಾಡನೇ ಆದ ಬೆಳಿದ ಅಲ್ಲ ಫುಲ್ಲ ತ ಮುಚ್ಚದ ಮಾಡ ಅಲ್ಲ ಮಾಡ ಫುಲ್ಲು ಮುಚ್ಚದ ಶಾಪರೆ ಮುಳಗ್ಬೇಕು ನೋಡಂಗ ಹಂಗಾದ ಮಳಿನೆ ಬರಲ್ದು
ಹಾ
ಆ ಟೈಪ್ ಅದೆಲ್ಲಿ ಬೀಜಾ ಊರಿದೆಲ್ಲ
ಹ
ಅದೇ ಊರ ್ರೆ ಮಳೆ ಬಂತ್ರ ತಾನೇ ನಡಿಗೆತದ ಹ್ಮ ನೀರು ನೀರು ಬಿಡ್ ಬಿಡ್ಬಡ್ರಿ ಮಳಿ ಬ ಬರ್ತಾವ ಈಗ ಮತ್ತ ಮಳೆ ನೀರಿಗೆ ನೀರ್ ಬಿಟ್ಟಾರ ಹ ಮಳೆ ಬರ್ದಿಂದ ಬಂದಲ್ಲ ಒಟ ಹ್ಮ ನೀರ್ ಬಿಡ್ಬ ನೀರು ಬಿಡಬಡದ ಅರ್ಧ ಮುರ್ಧ ಒಣ ನೆಲ್ಲಾ ಆಗ್ತದಲ್ಲಾ ನೀವು ಒಣ ನೆಲ್ದಾಗಿಟ್ಟ ಹತ್ತು ಒಂದ್ ತಿಂಗಡಿ ಬರ್ರಿ ನಿ ನಾಟಿಗೆ ಆತದ ಅಲೋ ನೀರ್ ಬಿಡ್ರಿನ ಅಲ್ಲ ಮತ್ತ್ತತ್ ಮಳೆ ಬಂತ ಮತ್ತೆ ಹಸಿ ಆತತ್ತು ಅರ್ಧ ಬೀಜ ನಾಡ್ಬೇಕ್ರ ಅರ್ಧ ಮೂರ್ದ ಹಸಿ ಇರ್ಬಾರ್ದ
ಅರ್ಣ ಮಾಡಳಗವಾ ಪೂರ್ಣೆಯ
ಹ್ಮ್ ಹ ಆಯ್ತು ಪೂರಾಣ ಇರ್ಬೇಡ ಹ
ಏನಪ್ಪ
ಏನ್ ಪ್ರಭುಕ್ಚ್ಚಿದಿ
ಪ್ರಭು್ಣ್ೇಏ ಸಣ
ಯವು ಸ್ಣ ದೊಡ್ಡವಾಗೇನ ನವು ಸಣ್ಣರಗ ೇನ್
ಹ್ಮ್ ಲ ಹ್ಮ
ನಂಬರ್ ಕೊಟ್ ನಂದೆ
ಯೌದು ನಾನು ಯಾರ ಪಟ್ಟಿಲ್ಲ ನ್ ಈಗ ಇಲ್ಲ ಹದನ ಮಕನಿಲ್ಲ ಆರನೂರಿ ಪತ್ತುಪರ್ ತಸ ಹಲ್ಲ ಐದನೂರ ಇಪ್ಪತ್ತು ವರ್ಷ
ಅ ಅಜ್ಜಯತಲ್ಲ
ನೀವು್ ಮೋಸ ಹಕೊಂಡು ಈ ನಮ್ ಚಕ್ಕಂತೀಡ ಚಿಪಾಟ್ಟ ಮಿನ ವಿಾರೊಂಡಿಲ್ಲ ಅನ
ಹಾ ಸಾಟೆ ವಗ
ಇವತ್ತು ಮೋಸಮ ಅವ ನಕ ಅ ಮುಗಸತ ನಾನು ನರ
ಹ್ಮ್ ಮತ್ತೆ ಕನ್ನಡದ ವಿಶೇಷ ವಸತದ ಯ ಬರ್ಬೇಕ
ಹ್ಮ್್ಮ ಬರಮೆ
ಹ್ಮ್ ಏನೊಂದಾನೆ ಹಡುಗ ಕೆಲ್ಸ ಚಲ ನಡದ ಅಂತ
ಅವ್ರ ಏನು ಪೋನ ಆಚ್ಚಿಲ್ಲ ಇವನ ನಮ್ ಸರ್ ಒ ಪೋಲ್ ಅಂಚಿದ ಮೊದದು ಯಾಕೆ ಕಡದ ಕಡೆ ಮಾಡಕತ್ತ ಈ ಕಡದ ಆ ಕಡೆ ಮಾಡಕತ್ತ ತ್ತ ಅಿಂದ ಏ ನಿಮ್ ಕೂಡ್ರ ಅಲ್ಲ
ಏನು
ಎ ಬಿಟ್ಟಾ
ಏನ್ ಈ ಕಡೆದಕ
ಅಾಲಿಪುಕ್ಕೆ
ಹಾ
ನಲ್ ಬಿಟ
ಹಲೋ
ಹ್ಮ
ಏನ ಆ ಕಡೆದ ಕಡೆ ಏನ ಕಡೆದ ಕಡೆ
ಹ್ಮ ಬಿಟ್ಟು ಹೋಗಿದ್ದಲ್ಲ
ಹ ಹ ಬರನೆೇ ಒಳ್ಳೆ ಅಂತ ಬರ ಒಲ್ಲೆ ನ್ನೆ ಮತ್ತೆ ಗಾಡಿ ಡ್ಕಸ ಹೊಸ ಗಾಡೆ ಕಾರ ಹೊಸ ಕಾರ್ಯಕಳ ಸರಿಯ ಬತನದ ಹ್ಮ್ ಅದನ್ನು ಯಾಕ ತಗ ತಿರ್ಗಡ ಬಿಟ್ಟಿ ಅದನ್ನ ತೊಂದ್ ತಿಗಡ ಇ ಯಾಕ ಬಿಟ್ಟು
ಹ.
ನೀನ ಹಾ.
ನ.
ಏ ರಾತ್ರಿ ರಾತ್ರಿ ಅವ್ರರು ಅಲ್ಲ ರಾತ್ರಿ ರಾತ್ರಿ ಅವ್ರ ಮಕಾನಾಗ ತೊೊಂಡ್ ನೋಡಿ. ಆ.
ಆಯ ಮೇಡಮ ಸುಮನೆ ಯಾಕ ನ
ನೋ್ ಸದ ಆಯ್ ಸರ್ ಒಂದ್ ರೌಂಡ್ ಬರ್ತ
ಅದು ಉರುಟ್ಟಣ ಸತ್ಯ ಬ
ಹ ಓ ಸ ಹದಾರ ಅಂದ ಎರಡು ಸ ಅದು ಅ ನೋಡ ಕಾರ್ಂಗ ಹೊಡ್ತೀಿದ್ರಂಗ ಚಂದ ನೋಡ್ ತಿನ್ಂತಾರೆ ಅನ್
ಹಗ ಹೊಡ್ತೀಿನಂತು ಹೊರಗಷ್ಟೇ ನಾ ತೋತೀನಿ ಹ ಎರಾರ್ದಾಗ ಮತ್ ನಾು ಬೇಡ ಹ ಮತ್ತೆ ಇದ್ದಾಗ ತೊೊಂಡ್ರೆ ಮತಾ ಡವರ್ಗೆ ಬಿ
ಕಸಲ ಕತ್ತು ಕಳ್ಸ ಡ್ರೈವರಿ ಬಿಡಸ ನಂದೆನ್ ಪಾಪ ಅವನು ದುಡ್ಕೊಂಡಿನಗದ ನ ಕಡೆ ಯರಡು ಕೆಲ್ಸ ಫ್ರೀದಾಗ ಆತ ಪೋಪ ಅಂತ
ಆಯ್ತು ಬರ್ತಾರ ನಾವ್್ರ ಹೇಳಿದ್ದುಗೆ ಹಗ ಬ ಇವೆ
ಅಲ್ಲ ನೀ ನೀರು ಅಲ್ಲ ನೀ ನೀರು ಡ್ರೈವರ್ಬ ಮತ್ತ ತಿಂಗಳ
ಹ ಅದ ಕೊಟ್ಟ ಕಪ ಹ ಬಿಡ
ಹ ಅಲ್ಲ ಏ ಏ ಏ ಏ ಎಕಡೆ ಉಂತಿು ಗಾಡಿ ಹ ಸ್ಲೋ ಹಲಿ ಗಾಡಿ ಅಂತ ಬರ ಆಕ್ತ ಇಡತೆ
ಎಲ್ಲ ಗಾಡಿಯ ಸ್ವಲ್ಪ ಊೂಪ ಬತ ಏನ್ತ
ಹಾ
ಉರುಪವರ ನೂಪ
ಹಾ ಅವ್ರ ಪಂಗಗೆರ್ತದಾ
ಹ್ಮ್ ಹ ಹಾ
ಏನಡದ ವಿಶೇಷ
ಹಾ ನೀವ ಹೇಳ್ಬೇಕಡ್ರ ದೊಡ್ಡ ಮಂದಿ
ಹ ನಾವೆಲ್ಲ ಸಣ್ಣ ಮಂದಿ ಪ್ಪ ನೀವ
ನೀವು ರೆಡ್ಡಿ ಮಂದ ನೀ ವಳಿ ನೀ ಏನು ಗ ಆ್. ಹ್ಮ್ಮ್.
ಮತ್ತ ಏನಂತಾರ ಮುಡಿಗೆ ೋನ್ ಹಚ್ಚಿದೆಲ್ಲ ಎದಕ್ಕೆ ಹಾ ಹ ಬರೋಲ್ಲಂತ ಗಂಡ ಬರವಲ್ಲ ಅಂತ ಅನ್ಸಿಲ್ಲ
ಹಚ್ಚು ಒಂದ
ಹ ಅದು ಗುಡುಗಿ ಕೊಟ್ಟಿ ಕೆಲಸ ಮಾಡಿಲ್ಲಂತಲ್ಲ ಅದು ಅದೇ ಹ್ಮ್ ಮ ನ ಮಗೂ ಆಗಾದ ಅಂದ್ರರು ಅಲ್ಲೇ ಸದ್ದಿ ಬಂದದ ಈಲ್ಲ
ಯಾರ
ಸುಮ್ಮಂದ ಹೇಳಿ ಹೇಳ
ತಣ್ಣಗಿ ತನ್ ಜೀವ
ಓದೋ
ಸೊಯಬು ಗೊತ್ತೇಳ್ಬಿಡದ ಅವ್ರವರಿಗೆ
ಸುನ್ಯಾಗ ಮತ್ತು ಸುಭಿಕಿಳಿದು ಅವ್ನು ಮಡಲ್
ಹಾ ನೀ ಅವಾವ್ರ ಮೆಡಿಕಲ್ ಅದಂತ ಅವ್ರ ಕೇಳಿದಿ
ಹ ಪ್ರವೀಣ್ ಸರ್ ಏನ ಅವ್ರ ಪ್ರವೀಣ್ ಸರ್ ಮದುವೆಂತ
ಅದ ಅಲ್ಲ ಅವರು ಹಡುಗೆಗಮ್ಮ ಮಾಡ ನಂತರಲ್ಲ ಲವ್ ಮಡಕೆಗೆ ಹಾ ಸುನ್ನೆ ಹೇಳುದ ಫೋಟೋ ತೋರಿಸಿದಾ ರಜ್ಜಿ ಮೆ ಆಯತವ ಕಡಲ್ಲ ಲವ್ಸ್ ಪಕ್ಕ ಆಯ್ತಲ್ಲಂತಂದೆ ಮತ್ತೆ ಅದಕ್ಕೆ ನೀನು ನೋಡುು
ನಮ್ ಟೈಮ್ ಚಲೋ
ಅದಕ್ಕೆ ಬಂದವರನ ಟೈಮ್ ಚಲೋ ಅದಲ್ಲಿ ಅದಕ್
ಹ್ಮ್ ಹ್ಮ್ ನ ನೋಡ ಏನಿಲ್ಲ
ಏ ಕಾಯಿ ಕುಂತು ನಾವು ಗಿರಾಕಿ ಇಲ್ಲ ಏನೆಲ್ಲ ವ್ಯಾಸರು ಬರಕತ್ತದೆ ಮುಂಜಾನೆಯಿಂದ ಕುಂತು ಕುಂತು ದಿನ ಎದ್ದೇಳೋದು ಕೋರದು ದು ಕೂಡದು ಒಬರೊಬ್ಬರ ನಡಗ ಕೂಡದು
ಹ ನಿಮೇ ಅ ಬ ಪೋಟ ಕೆಲೋದ ಚಲೋ ಚಲೋ ಬರ್ತಾವ ಚಲೋ ಮಂದಿ ಬರ್ತಾವ ಹ್ಮ
ಚಲ ಮಂದಿ ಬಂದ್ರೆ ಏನ್ ಮಾಡದಪ್ಪ ಸ್ಪ ಹಾಗೆ ಕೊಡಬೇಕು ಲ್ಲ ಚಂತೆೆನಾ ಒಂದೇ ಜಾಗದ
ಹ ಮ
ಬೋರರು ಎರಡರ್ಶಾ ಆಯ್ತು ಅೇ ಜದಾಗ ಕುಂತು ನೋಡು
ಮತ್ತು ನಾವು
ಕಲಾೈ ನೀ ನಿನ್ ದಿನ ಸ್ವಲ್ಪ ಫ್ರೀ ಏನ್ ಇರ್ತದೆ ತಿರ್ಗಾಳದ ಅಲ್ಲಿ ಗಿಲ್ಲಿ ಗಿಲ್ಲಿ ಹಾಸ್ಪಿಟ್ಲ್ಏನ ತಿರುಗಾಳದ ನಡತದೆಮ್ ನಿ ನಿಮ್ಮವರು ಇರ್ತಾರ ನಡತದೆಲ್ಲಿ ಮಾತಾಡಿಕಂತ ಅಲ್ಲ ನಿಂದ್ರೆ ನಿಂದ್ರೆ ಅಲೋ ಅಲ ಹಲೋ ಎಂದ್ರಂದ್ರ ನನ್ಸ ಇನ್ನೊ ಇನ್ನೊಂದೇ ಇಷ್ಟಳ ಆ ತಾನ ತಾನೇ ಕಟ್ಟತತ್ತ ಏನೊಂದ ವಿಷಯ ಸ್ವಲ್ಪ ಅಂತಾನ ಹೋಗಮ್ಮ ಹಾ ಮತ್ತೆ ಹ ನಿಮ್ಮ್ ಮರರ್ತಾರಪ್ಪ ಮಾದಾಡ್ಗೆ ಕೊಡ್ತಿರ್ರಿ
ಹ್ಮ್
ನಮಗ್ ಯಾರ್ು ಸಿಗ್ತಾರ ನಿಮ್ಮಂಗ ನಾವೆಲ್ಲಾ ಸ್ಮ್ಟ ಇ ರರಿ ಮನಾರರಮೇಲ್ ಸಿಕ್
ಹ್ಮ್ ಹ್ಮ್ ಹ್ಮ್ ಹ್ಮ್ ನೀವು ಚಪ್ಪಡಿರೇ
ನಾವು ಹ ಚಪ್ಪರಿ ನಾವು ಹಲೋ.
ಹ್ಮ್.
ನಡೀತದ ನಿಮಗ ಎತ್ತ ಹತ್ತಸ. ಕೋಡ್ ನಡಿತದಲ್ಲಿ. ನಾವ್ ಬರೇ ಒಂದೇ ಯಾಡ್ ವರ್ಷ ಬ್ಯಾಸ್ರ ಇದೆ ಈಗ. ಏನ್ ಮಾಡಬ ಒಟ್. ಈ ಒಟ್ಟಿ ಪಾಡಿಗೆನ ಕೊಡ್ಬೇಕಾಗ್ತದ.
ಹ್ಮ್.
ಖರೆ ಇಲ್ಲ.
ನಿನಗ್ ತಿಳದಂಗ ಮಾಡ್ಲೆಪಾ.
ಆ.
ಹ ತಿಳಿದಾಗ ಮಾತಾಾರನ್
ತಿಳದಂಗ್. ನಾವು ತೆಂಗ ತಿಳ್ತಿವಿ ಹಂಗ ಮಾತಾಡ್ತೇವ ಅಂದಿ. ಹ್ಮ ಇಲ್ಲೊ ದೇವ್ರ ಇಲ್ಲ.
ಮಟ್ಟನ ಎಂಗಂತ
ಮ ಕಳಗೆತ್ತೆ
ಕಗ
ಆ.
ಏಿದ್ದೇನಿಲ್ಲ
ಯಾಕ್ ಹ್ಮ್. ನೀ ಇದ್ರ. ಕರದ ಕರೀತಿದೆ ಕುಡಿಸ್ತಿದೆ ಬೇಶ.
ಹ. ಮತ್ತ.
ಒಂದ ಮೀಟಿಂಗ್ ಇತ್ತಲ್ಲಾ ಬಾಡ್ಲಿ ಕೊಡಸ್.
ಎ.
ಇನ್ನೊಂದ್ ಸತಿ ಅವನಿದ್ದಾಗ ಹಚ್ತಿನ ತಗೊ. ಅದ ಇನ್ನೊಂದ್ಸತಿ ಇಲ್ಲ್ದಾಗ ಇಲ್ಲದ್ದಾಗ ಹಸ್ತೆ ಹಾ.